ಹಾ ಕೇಳಸಿತ್ತಿದೆ.
ಏನ್ ಮಾಡ್ತಾ ಇದ್ದೀರಾ?
ಇಲ್ಲಾ ಸುಮ್ಮನೆ ಬಂದ ಕುತ್ಕೊಂಡ ಇದ್ದೀವಿ ಎಕ್ಸಾಮ್ಸ್ ಎಲ್ಲಾ ಮುಗದವ ಇನ್ನ ಒಂದ ಎಕ್ಸಾಮ್ ಇದೆ ಇನ್ನೊಂದ ತ್ರೀ ಇದಾವೆ ಈಗ. ಎಕ್ಸಾಮ್.
ಹೂ.
ನೆಕ್ಸ್ಟ್ ಹಿಡದ ಇನ್ನ ಎರಡು ದಿನ ಬಿಟ್ಟು ಸೋಮ ಮಾ ಮಂಡೇ ಇದೆ ಎಕ್ಸಾಮು.
ಹೌದಾ ಸೀಟಿ ಬಗ್ಗೆ ಕೇಳ್ಬೋದಿತ್ತು ಇತ್ತು ಅದಿಕ್ಕೆ ಮಾಡಿದ್ದೆ.
ಹಾ
ಹ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ.
ಯ ಯಾವುದಕ್ಕೆ.
ಸಿ ಇ ಟಿ
ಸಿ ಇ ಟಿ ಗೆ ಫೋರ್ ಸಬ್ಜೆಕ್ಟ್ಸ್ ಇರುತ್ತ. ಬಯೋಲಜಿ ಕೆಮಿಸ್ಟ್ರಿ ಫಿಜಿಕ್ಸ್ ಮ್ಯಾಥ್ಸ್.
ಕಂಪ್ಯೂಟರ್ ಸೈನ್ಸ್ ಅವ್ರಿಗೆ.
ಅಂದ್ರೆ ಅವ್ರಿಗೆ ಬರೆ ಬಯೋಲಾಜಿ ಅವರಿಗೆ. ಎಕ್ಸೆಪ್ಷನ್ ಅಲ್ವಾ ಬರಿಲಿಲ್ಲ ಅಂದ್ರೂ ನಡೆಯುತ್ತೆ. ಅದನ್ನ ಬಿಟ್ಟು ಅವರು ತ್ರೀ ಸಬ್ಜೆಕ್ಟ್ಸ್ ಮ್ಯಾಥ್ಸ್ ಪಿ ಸಿ ಎಮ್.
ಹೌದಾ ಇವಾಗ ಯಾವ ಇಂಜಿನಿಯರಿಂಗ್ ಸೇರ್ಸಬೇಕಾ. ಬಿ ಎಸ್ ಸಿ ಅಗ್ರಿ ಎಕ್ಕೆೆ.
ಯಪ್ಪಾ ಅನ್ ಸಾಕಾಗಬಿಟ್ಟಿದೆ ಇಂಜಿನಿಯರ್ ಕಾಲ ನೋಡ್ ನೋಡ್ ನೋಡಿ ಎಲ್ಲರೂ ಅದೇ ತಗೊಂಡ್ ತಗೊಂಡು.
ಹ್ಮ್
ಏನು ಕೆಲ್ಸನೇ ಸಿಕ್ತಿಲ್ಲ.
ಹ ಹಂಗೆ ಬಟ್ ಸ್ಕಿಲ್ಸ್ ಇದ್ರೆ ಡೆವ್ಲಪ್ ಆಗ್ಬೋದಲ್ಲ ಅಂತ.
ಆ ಸ್ಕಿಲ್ಸ್ ಇದ್ರೆ ಡೆವಲಪ್ ಆಗ್ಬಹುದು ಅದ್ರದ್ದು ಓಕೆ ಬಟ್ ನಾವ್ ಇಲ್ಲಿ ಹೆಂಗಂದ್ರೆ. ನಾವು ಫುಲ್ ಲೇಸಿನೆಸ್ ನಾವು ಏನು ಓದಂಗೆ ಇದ್ರ ಬಿ ನಮ್ದ ಈ ಇಂಜಿನಿಯರ್ ಬಿಟ್ ಬೇರೆ ಕಡೆ ಏನಾದ್ರು. ಬೇರೆದ ಸೇರ್ಕೊಂಡ್ರೆ ಅದ ಈಸಿಯಾಗಿ ಸಿ ಈಸಿಯಾಗ ಸಿಗಲ್ಲ ಹಂಗಂತೇನಿಲ್ಲ ಬಟ್ - - ಬೇಗ ಸಿಗುತ್ತೆ ನಮಿಗ್ ಕೆಲ್ಸ ಕೆಲ್ಸ ಇಲ್ಲ.
ಅಂದ್ರೆ ಕಂಪ್ನಿ ಕಡೆಯಿಂದನಾ.
ಅಲ್ಲಾ ಕಂಪ್ನಿ ಅಲ್ಲಾ ಈಗ ಎಕ್ಸಾಂಪಲ್ ಬಯಾಲಜಿ ದ್ರೊ ಹೋಗ್ ಹೋದ್ರೆ.
ಹಾ ಹಾ ಕಂಪ್ಯೂಟರ್ ಸೈನ್ಸಲ್ಲೂ ಇಂಜಿನಿಯರಿಂಗ್ ಮಾಡ್ಬೋದಲ್ಲ.
ಹ ಇಂಜಿನಿಯರ್ ಅಲ್ಲ ಅದು ಹಂಗೂ ಮಾಡ್ಬೋದು ಬಟ್ ನೀವು ಬಯೋಟೆಕ್ ಮಾಡ್ಬೋದು ಅದ್ರಲ್ಲಿ.
ಹಾ ಹಾ
ಹ್ಮ
ಬಯೋಟೆಕ್ ಲೈಕ್ ಎಲ್ಲ ಬ್ರಾಂಚಸ್ ಬರುತ್ತೆ.
ಹಾ ಎಲ್ಲ ಹ ಹೌದು.
ಹ್ಮ
ನೀ ನೀ ಯಾವ್ದ್ ತಗತಿರ.
ಎ ಐ ಎಂ ಎಲ್
ಹ್ಞೂ ಬೆಸ್ಟ್ ಇವಾಗ ಯಾ ಟ್ರೆಂಡ್ ಐತಿ.
ಟ್ರೆಂಡ್ ಇದ್ರೆ ಕಂಪ್ನಿ ಏನು ಅವ್ರಿಗೆ ಕರಿತರಾ.
ಆ ಟ್ರೆಂಡ್ ಐತಿ ಬಟ್ ಕೆಲ್ಸ ಸಿಕ್ತಿಲ್ಲ ಅದೇ ಪ್ರಾಬ್ಲಮ್.
ಟ್ರೆಂಡ್ ಇದ್ದೋರಿಗೆಲ್ಲ ಕೆಲಸ ಸಿಗೋದಾಗಿದ್ರೆ ತುಂಬಾ ಇದಾಗದು.
ಹಾ ಹಾ
ಹ್ಮ್ ನಿಮ್ದು.
ನಮ್ಮದುು ಡೇಟಾ ಸೈನ್ಸ್.
ಹೌದಾ.
ಹ್ಮ್
ಲೈಕ್ ಸ್ಟಾರ್ಟಪ್ಸ್ ಕಂಪ್ನಿಗಳು ಕರ್ ಇದು ಮಾಡ್ತಾರಾ ರೆಫರ್ ಮಾಡ್ತಾರಾ.
ಹ್ಮ್ ಸ್ಟಾರ್ಟ್ ಆ ಹಂಗೇನಿಲ್ಲ. ಅಷ್ಟಕೊಂದದ್ರ ಬಗ್ಗೆ ಸ್ಟಾರ್ಟ್ ಅಪ್ಸ್ ಬಗ್ಗೆ ಏನ್ ಗೊತ್ತಿಲ್ಲ.
ಹ್ಮ್
ಆತರ ಏನಪ್ ಆ ಥರ ಏನ್ ಮಾಡಲ್ಲ ಅನ್ಸುತ್ತೆ.
ಹೌದಾ. ಮತ್ತು ಇದು ಈಗ ಏನೇನು ಸ್ಕಿಲ್ಸ್ ಓದಬೇಕು ಏನು.
ಇದು ಯಾವ ಈ ಕಂಪ್ನಿಗಾ.
ಹ್ಮ್
ಅಂದ್ರೆ ನಿಮಗೀಗ್ ಯಾವ್ ತರ ಬೇಕು ಸಿ ಇ ಟಿ ಕೇಳಿದ್ರಲ್ಲ ಸಿ ಇ ಟಿ ತ್ರೋ ಇದೇನೆ. ನೀವು ಇಂಜಿನಿಯರಿಂಗ್ ಬೇಣ ಅಂತ ಅಂದರೆ ಬೆಸ್ಟ್ ನೀವು ಇವಾಗ ಟ್ರೆಂಡ್ ಆಗಿರೋದು ಅಗ್ರಿಕಲ್ಚರು ಆರ್ಟಿಕಲ್ಚರು. ಫ ಅದನೊ ಫಾರೆಸ್ಟ್ರಿ.
ರಯಿತು
ಹಾ
ಅಟ್ರೆಂಡ್ ಹೋಯ್ತಲ್ಲಂ.
ಹೋಯ್ತು ಟ್ರೆಂಡು.
ಹಾ
ಅಲ್ಲ ಬಟ್ ಇವಾಗ ನಾವ್ ನೋಡದ್ ನಾವ್ ನೋಡೋದು ಇದ್ರಲ್ಲಿ ಇಂಜಿನಿಯರಿಂಗ್ ಬಿಟ್ಟು ಆ ಕೆಲ್ಸ ಸ ಆರಾಮಾಗಿ ಸಿಗುತ್ತೆ ಅಲ್ಲ ಅಂತ ನಾನ್ ಹೇಳ ತಿರದು ಇಂಜಿನಿಯರಿಂಗ್ ಅಲ್ಲಿ ತುಂಬಾ ಕಷ್ಟಪಡ್ಬೇಕು. ಇವಾಗ ನಮಿಗೆ ಇವಾಗ್ ಪ್ಲೇಸ್ಮೆಂಟ್ ಆಗಕ್ಕೆ ಎಷ್ಟಕೊಂದ್ ಜನ ಇಷ್ಟಕ್ಕೊಂಡ್ ಜನದ್ದು ಫಸ್ಟಿಗೆ ಆಗಿರಲ್ಲ.
ಹ್ಮ್
ಅದ್ರ ಮೇಲೆ ಡಿಪೆಂಡ್ ಅಲ್ಲಾ ಅದಕ್ಕೆ ಡೌಟು ಏನ್ ಮಾಡ್ಬೇಕನ್ನೋದೆ.
ಹ್ಮೂ ಹಂಗೆ.
ಹ್ಮ್ ಅದಕ್ಕೋಸ್ಕರ ಬೇಸಸ್ ಮೇಲೆ ಆ ಟೈಪ್ ಆ ಫೀಲ್ಡಿಗ್ ಹೋದ್ರೆ ಸಿಗುತ್ತೆ ಅಂತ ನಾನು ಇಂಜಿನಿಯರಿಂಗ್ ಫೀಲ್ಡಲ್ಲಂತೂ ಕಷ್ಟ ಅಂದರೆ ಕಷ್ಟ.
ಟ್ರೆಂಡ್ಫ್ ಯಾವ್ದು ಇಲ್ವಲ್ಲಾ ಇಂಜಿನಿಯರಿಂಗ್ ಹೇಳ್ ಬರ್ತಲ್ಲ ಕೆ ಐ ಎಮ್ ಎಲ್ಲು ಡಾಟಾ ಸೈನ್ಸು.
ಟ್ರೆಂಡ್ ಅದಿಲ್ಲ ಅಂತಿಲ್ಲ ಬಟ್ ಕೆಲ್ಸ ಸಿಗ್ಬೇಕಲ್ಲ ಕಮ್ಮ್ ಅವ್ರು ಕೆಲ್ಸ ಸಿಗದೆ ಒಂದ್ ದೊಡ್ಡ್ ಪ್ರಾಬ್ಲಮ್ಮು. ಈಗ್ ಬೆಸ್ಟ್ ಅಂದ್ರೆ ಸೋಷಿಯಲ್ ಮೀಡಿಯಾ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಓಪನ್ ಮಾಡಿ ಅರ್ನಿಂಗ್ ಮಾಡ್ಬಿಟ್ರೆ ಅದ್ರದಷ್ಟು ಯಾವ್ದ ಇಲ್ಲಿ ಬಟ್ ಅದಕ್ಕೆ ತುಂಬಾ ದೊಡ್ ಪ್ರಾಜೆಕ್ಟ್ ಅದು ಬಟ್ ತುಂಬ ಕನ್ಸಿಸ್ಟೆನ್ಸಿ ಬೇಕು ಬಟ್ ತುಂಬ ಟೈಮ್ ಹಿಡಿಯುತ್ತೆ ಅದನ್ನು ವರ್ಕ್ ಆಗಕ್ ವರ್ಕ್ ಆಗಕ್ಕೆ ಹೌದು. ಇವಾಗ್ ನೀವು ಈ ಒಂದು ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಚೆನ್ನಾಗಿ ಇದ್ ಮಾಡ್ಬೇಕಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು ಬಟ್ ಅದ್ರ ತ್ರೂನೆ ಹೋಗ್ಬೇಕು ಮಾಡ್ತಾನೆ ಇರ್ಬೇಕು ಡೈಲಿ. ಕನ್ಸಿಸ್ಟೆನ್ಸಿ ಬಿಡಬಾರ್ದು.
ಹೂ ಹೌದು ಲಾಸ್ ಆಗಲಿ ಏನಾರಾಗಲಿ ಫಸ್ಟ್ ಕನ್ಸಿಸ್ಟೆನ್ಸಿ ಮ್ಯಾಟರ್.
ಹೂ ಕನ್ಸಿಸ್ಟೆನ್ಸಿ ಮತ್ತು ಅದ್ರ ಬ ಅದು ಬ ಅದ್ರ ಬಿಟ್ಟರೆ ಹಿನ್ ಯಾವುದು ಸೋಷಲ್ ಸೋಷಿಯಲ್ ಮೀಡಿಯಲ್ಲಿ ತುಂಬ ಅರ್ನಿಂಗ್ ಮಾಡ್ತಾರೆ ಇವಾಗಂತು.
ಹ್ಮ್
ತುಂಬ ಜನ ಎಲ್ಲ ಎಲ್ಲರೂ ಕೇಳಿದರೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಜನ ಅರ್ನಿಂಗ್ ಮಾಡ್ತಿರೋದು. ಥ್ರೂ ಇನ್ಸ್ಟಾಗ್ರಾಮ ಥ್ರೂ ಯೂಟ್ಯೂಬ್ಬ.
ಹ ಥೂ ಇನ್ಸ್ಟಾಗ್ರಾಮ್ ಅಮೌಂಟ್ ಬರಲ್ಲ. ಜಸ್ಟ್ ನೇಮ್ ಫ್ರೇಮ್ ಬರಲ್ಲ ಬರಲ್ಲ.
ಇಲ್ಲಾ ಬರುತ್ತಂತೆ ಬಟ್ ಎ ಏನೂ ಬಟ್ ಯೂಟ್ಯೂಬಲ್ಲಿ ತುಂಬಾ ಬರತ್ತೆ ಬಟ್ ಇನ್ಸ್ಟಾಗ್ರಾಮಗೆ ಅಟ್ಲೀಸ್ಟ್ ಒಂದು ಕೆ ಫಾಲೋರ್ಸ್ ಆಗಿದ್ರೆ ಬರ್ತತಿ.
ಜಸ್ಟ್ ಕೆ ಅಲ್ಲ ಹಂಡ್ರೆಡ್ ರುಪೀಸೆ ಬರೋಲ್ಲ ಇನ್ಸ್ಟಾದಲ್ಲಿ.
ಬರುತ್ತೆ ನಾನು ಇದ್ರಲ್ಲಿ ಇವ್ರ್ದಲ್ಲ ನೋಡಿದ್ದೀನಲ್ಲ ಬ್ಲಾಕ್ಸ್ಂದು.
ಹಾ ಅದನ್ನಾ ಅವರು ರೇಟಿಂಗ್ಸ್ ಅಂತ ಇರುತ್ತೆ ಆ ರೇ ಟಿಂಗ್ಸ್ ಎಲ್ಲ ತಗೊಂಡ್ರೆ ಮಾತ್ರ ಬರೋದು ಬಟ್ ಯೂಟ್ಯೂಬ ಅಲ್ಲಿ ಹ್ಯಾಸಿಷಲ್ ಆಗಿ ನಿಮಗ್ ಫಾಲೋವರ್ಸ್ ಬಂದರೆ ಆದ್ರೂ ಕದೆ ಅಮೌಂಟ್ ರಿಲೇಟೆಡ್ ಆಗ್ ಬರುತ್ತೆ. ಲೈಕ್ ಅಕೌಂಟ್ ಅದಕ್ಕೆ ರಿಲೇಟಾಗಿ ಇದಕ್ಕೆ ರೇಟ್ ಟಿಂಕ್ಸು ಅದೆಲ್ಲ ನಾವು ಕೊಡ್ಬೇಕು ಫಸ್ಟಿಗೆ.
ಹ್ಮ್ ಹ್ಮ್ ಹ್ಮ್.
ಆಮೇಲ್ ಬರೋದಕ್ಕೆ ಸ್ಟಾರ್ಟ್ ಆಗೋದು.
ಹಓ
ನಾವು ಕೊಟ್ಟು ದುಡಿಯೋದೆಲ್ಲಿಂದ.
ಹಾಂ ಅದು ಕರೆಕ್ಟ.
ಹ್ಞೂ ಸೊ ಯೂಟೂಬ್ ಎಷ್ಟು ನೋಡಿ.
ಹ್ಮ್ ಯೂಟೂಬ್ ಎಷ್ಟ್
ಯಾರಾರೇನಾರನ್ಲಿ ಅದನ್ನ ಮಾಡ್ಕೊಂಡ್ರೆ ಲೈಫ್ ಸೆಟಲ್. ಒನ್ ಇಯರ್ ಜಸ್ಟ್ ಒನ್ ಇಯರ್ ಕನ್ಸಿಸ್ಟೆನ್ಸಿ ಮಾಡ
ಹಾ ಹೌದು ಒನ್ ಸಿಕ್ಸ್ಟಿ ಕೆ ಫಾಲೋವರ್ಸ್ ಆದ್ರುನು ಎಷ್ಟೋ ಬರುತ್ತೆ.
ಹೌದು ಹೌದು.
ಹ್ಮ್ ಅಟ್ಲೀಸ್ಟ್ ಟೆನ್ ಕ ಆದ್ರೆ ಸಾಕು ಬರುತ್ತೆ.
ಸಾಕು ಹೌದು. ಹ್ಮ
ಬಟ್ ಟೆನ್ಸಿ ಬ ಮ್ಯಾಟರ್
ಹ್ಮ ಮತ್ತೆ ಯಾರ ಮಾತು ಕೇೇಳಬಾರ್ದು. ಯಾರು ಏನು ಹೇಳಿದ್ರು ನಮ್ಮ ಲೈಫ್ ಸ್ಟ್ರಕ್ಚರ್ನ ಬಿಡಬಾರ್ದಲ್ವಾ.
ಹೌದು ಹ್ಮ್
ಹ್ಮ್ ಏನಾದ್ರುನೂ ನೋಡ್ಬೇಕು ಸೋಷಿಯಲ್ ಮೀಡಿಯಾನು ಓಪನ್ ಮಾಡಬೇಕು. ಬಟ್ ಕಂಟೆಂಟ್ಸ್ ಏನು ಕೊಡ್ಬೇಕು ಗೊತ್ತಿಲ್ಲ.
ಅದೇ ಪ್ರಾಬ್ಲಮ್ ಇವಾಗ ಏನಾಗ್ಬಟ್ಟಿದೆ ಅಂದ್ರೆ ಟ್ರೆಂಡಂಗ್ ಆಗ್ಬಿಟ್ಟಿದೆ ಯಾ ವೀಡಿಯೋಸ್ ಟ್ರೆಂಡ್ ಆಗ್ಬಿಟ್ಟಿದೆ. ಯಾಕೆ ಅಂದ್ರೆ ತುಂಬಾ ಜ ಆ ಅನಿಮೇಷನ್ಸ್ ಏನಂದ್ರೆ ಇವಾಗ ಮಕ್ಳು ಹುಟ್ಟತಿದಾರಲ್ಲ ಅವರಿಗೆಲ್ಲ ಅಂತ ವೀಡಿಯೋಸ್ ತೋರ್ಸಿ ಬೆಳೆಸ್ತಿದ್ದಾರೆ.
ಹ್ಮಾ
ಅದಕ್ಕೆ ಆ ವೀಡಿಯೋಸ್ ಏನಾಗಿದೆ ವ್ಯೂ ವ್ಯೂವ್ಸ್ ಜಾಸ್ತಿ ಆಗ್ತಿದಾವೆ.
ಹ್ಮ್
ಹ್ಮ ಅದಕೋಸ್ಕರ ಅದು ಟ್ರೆಂಡಿಂಗ್ ಆಗ್ಬಿಟ್ಟಿದೆ. ನಿಮ್ಮತ್ತೆ ಬ್ಲಾಕ್
ಹ್ಮು
ಅದು ಟ್ರೆ ಅದಂತೂ ಎಲ್ರೂ ಫುಲ್ ಹುಚ್ಚೆದ್ ನೋಡ್ತಿದಾರ
ಹೌದು ಅದು ಮತ್ತೆ ಗೆಟ್ ರೆಡಿ ವಿತ್ ಮೀ
ಹಾ ಅದು ಅಷ್ಟೇ
ಹು ಅದೆಲ್ಲ ಟ್ರೆಂಡು ಮತ್ತೆ ಟ್ರಾನ್ಸಿಷನ್ನು
ಹಾ ಹೌದು
ಹ್ಮೂ ಏನ್ ಮಾಡ್ಬೇಕಪ್ಪಾ
ಏನೋ ಗೊತ್ತಿಲ್ಲಾ ಏನಾಗತ್ತೋ ನಮ್ಮ್ದಿನಾ ಒಂದ್ ವರ್ಷದಾಗ ಅದೆನ್ ಮಾಡ್ತೀವೋ ಇಂಜಿನಿಯರಿಂಗ್ ಅನ್ಸ್ಬಿಟ್ಟೈತಿ ಸೇರದ್ ಸೇರ್ಬಿಟ್ವಿ ಇವಾಗ ಕೆಲಸ ಪರ್ದಾಡ್ಬೇಕಲ್ಲ ಅದೇ ಪ್ರಾಬ್ಲಮ್
ಹ್ಮ್ ಏನ್ ಮಾಡೋದು ಕೂತಿ ಒಂದ್ ವರ್ಷಾ ಓದ್ಬೇಕು ಮನೆ ಎಲ್ಲದ್ನೂ ಮರ್ತಿ
ಅದು ಕರೆಕ್ಟು
ಊರು ಗೀರೂ ಎಲ್ಲಾ ಹೇಳಿದ್ರೆ ಆಗಲ್ಲಾ
ಆಗಲ್ಲಾ. ಅದ ಏನೋ ಗೊತ್ತಿಲ್ಲಾ ಒಟ್ ನಮ್ದ ಏನಂದ್ರೆ ಇನ್ನೊಂದ ವರ್ಷದಲ್ಲಿ ಎಲ್ಲ ಕನ್ಸಿಸ್ಟೆನ್ಸಿ ಆಗಿ ಮೆಂಟೈನ್ ಮಾಡ್ಕೊಂತ ಹೋದ್ರೆ ನಿಜ ಅಚೀವ್ ಮಾಡ್ಬೋದು ಬಟ್ ನಮ್ದ ಏನಾಗ್ಬಿಟ್ಟಿದೆ ತುಂಬಾ ಲೇಜಿನೆಸ್ ಆಬಿಟ್ಟೀವಿ
ಹ್ಮ್ಮ್.
ತ್ರೂ ಮೊಬೈಲ್ ಹೋಗಿ ಹೋಗಿ ಹೋಗಿ ಮೊಬೈಲ್ ಥ್ರೂ ಹೋಗಿ ಹೋಗಿ ತುಂಬಾ ಲೆಜೀ
ಹ್ಮ.
ಆ ಮೊಬೈಲ್ ಇಟ್ಟರೆ ಬಿಡಲ್ಲಾ ಹಂಗಂಗಾಗಿ
ಹ್ಮ್ಮ್ ಹಾಗೆ
ಆ ಮೊಬೈಲ್ನಾದ್ರೂ ಒಳ್ಳೇದಕ್ ಯೂಸ್ ಮಾಡ್ಕೊಂತೀವಾ ಇಲ್ಲಾ
ಹ್ಮ‌.
ಬರ್ರೇ ರಿಲ್ಸು ರಿಲ್ಸು ರಿಲ್ಸು
ಹ್ಮ್ ರೀಲ್ಸ್ ಹಂಗೆ ಅಟ್ರಾಕ್ಟ್ ಅಕ್ಟಿವ್ ಅದಕ್ಕೆ ಅವರೆಲ್ಲ ದುಡಿತಿರೋದು ಅದೆಲ್ಲಾ ಅಟ್ರಾಕ್ಟಿವ್ ಅಂತ ನೋಡಿ
ಹ್ಮ್ಮ್.
ನಮಗೆ ಯಾವುದೋ ಕೆಟ್ಟದಾಕತಿ ಅನ್ನೋದು ಅವರಿಗೆ ಒಳ್ಳೆಯ ರೀತಿಯಲ್ಲಿ ತಗೊಂಡ ಹೋಗು ತ್ತೆ ಅಂದ್ರೆ ಅದು ಒಂದು ಗ್ರೇಟ್ ಅಡ್ವೆಂಚರ್
ಅದೇ ಇಷ್ಟಕೊಂಡಿವೆ ಮೋಟಿವೇಶನ್ಸ್ ವಿಡಿಯೋಸ್ ಅಂತವೆಲ್ಲ ನೋಡಲ್ಲ ಬರೆ ರೀಲ್ಸು
ಹ್ಮ್ಹೂ ಮತ್ತೆ ಸೀರಿಯಲ್ಸು
ಹ ಸೀರಿಯಲ್ಸು ಎಪ್ಪಾ ಅದಂತೂ ಆಗಿದ್ದಾವೆ ಆ ನಮ್ಗ ಮತ್ತೊಂದ ಸೀ ಸೀರಿಯಲ್ಸ್ ಹುಚ್ ಹಿಡಿದ್ ಬಿಟ್ಟಿದೆ ಅಂದ್ರೆ ಇವಾಗ ಇವಾಗ
ಮತ್ತೆ ಫುಡ್ ಅ ಮೇಕಿಂಗ್ ಒಂದ್ ದಿನಾ ಅಡ್ಗೆ ಮನೆಗೆ ಹೋಗಿಲ್ಲ ಅಂದ್ರೂ ಫುಡ್ ಮೇಕಿಂಗ್ ನೋಡದು
ಹಾ ಊಟಕ್ಕೆ ಹೋಗ್ಬೇಕೆನ ಈಗ
ಹೋಗ್ಬೇಕು ಹೋಗ್ಬೇಕು
ಹ್ಮ.
ಹ್ಮೂ. ಆಮೇಲೆ ಹೋಗ್ಬೇಕು
ಹ್ಮ್ ಹ್ಮ್
ನಿಮ್ದೊಂದು ಕಾಲ್ ಇಟ್ಟಿ.
ಹ್ಮ್
ಆಮೇಲೆ ಹೋಗ್ಬೇಕು ಅದೇ ಯಾವ್ದ್ ತಗೋಬೇಕು ಸಿ ಇ ಟಿ ಲಿ. ಸಿಟಿ ಆದ್ಮೇಲೆ ಅಂತ ಕೇಳೋಕೆ ಮಾಡಿದ್ದೆ.
ಹಾ ಹಾ ಹಾ
ನೀವು ಇಂಜಿನಿಯರಿಂಗ್ ಬೇಡ ಅಂತಿದ್ದೀರಾ.
ಪಾ ಪ ಪ್ಪ ಅದ್ರಷ್ಟು ಕಷ್ಟ ನಾವ್ ಈಗ್ ಪಡ್ತಿದ್ದೀವಲ್ಲಾ. ಸಾಕಾಗಬಿಟೈತ್ ಅದಂತು.
ಹಾ
ಬೆಡ್ ವೆ ಬೇಡ.
ಬಟ್ ಟೆನ್ ತೌಸಂಡಿಗೆ ಟೆನ್ ಕೆ ಗೆ. ಸ್ಯಾಲ್ರಿ ಸಿಕ್ಕದ್ರುನು ಮಂತ್ಲಿ.
ಹ್ಮ್ ಹ್ಮ್
ಇಂಜಿನಿಯರ್ಸ್ಗೆ ಲಾಸ್ ಇಲ್ಲ ಬಿಕಾಸ್, ವೆಟ್ ವೆಟ್ ಬಿಕಾಸ್ ನಾವು ತ್ರೀ ಮಂತ್ಸ್ ಆದ್ಮೇಲೆ ಕಂಪ್ನಿ ಚೇಂಜ್ ಮಾಡ್ಬೋದು. ಆ ಒನ್ ಕಂಪ್ನಿ ಟು ಇನ್ನೊಂದು ಕಂಪ್ನಿ ಜಂಪ್ ಆದ್ರೆ.
ಹಾ
ಮಿನಿಮಮ್ ಮ್ಯಾಕ್ಸಿಮ್ ಅಂದ್ರು ಟ್ವಲ್ ತೌಸಂಡ್ ಏರಿಸ್ತಾರೆ.
ಹೌದೌದು
ಎಕ್ಸ್ಪೀರಿಯೆನ್ಸ್ ಮೇಲೆ ಸೊ ನಾವು ಕಂಪ್ನಿ ಹಂಗಂತ ಒಂದು ವರ್ಷ ಒಂದು ಕಂಪ್ನಿಯಲ್ಲಿ ಇರಬೇಕು.
ಹಾ ಹೌದು
ಅಂದ್ರೆ ಬೇರೆ ಕಂಪನಿಯವ್ರು ನೋಟಿಸ್ ಕೊಡ್ತಾರೆ ಅವ್ರು ಇಷ್- ಕಂಪ್ನಿ ಚೇಂಜ್ ಮಾಡಿದ್ದಾರೆ ಅಂದ್ರೆ ಅವ್ರ ಕಂಪ್ನಿ ಸರಿ ಇಲ್ಲ ಕಂಪನಿಯಲ್ಲಿ ಇವ್ರ ಕ್ಯಾರೆಕ್ಟರ್ ಟಕ್ಟರ್ ಸರಿ ಇಲ್ಲ ಅಂತ.
ಹೌದು
ಸೊ ಒಂದ್ ಕಂಪ್ನಿಯಲ್ಲಿ ಒಂದ್ ವರ್ಷ ಇದ್ದು.
ಹೂ
ನೆಕ್ಸ್ಟ್, ಟು ಬೇರೆ ಬೇರೆ ಕಂಪ್ನಿಗೆ ಒಂದು ತ್ರೀ ಫೋರ್ ಮಂತ್ಸ್ ತ್ರೀ ಫೋರ್ ಮಂತ್ಸ್ ಗ್ಯಾಪ್ ಬಿಟ್ಟು. ಒನ್ ಇಯರ್ಗೆ ಟೂ ತ್ರೀ ಟೈಮ್ ಕಂಪ್ನಿ ಚೇಂಜ್ ಮಾಡಿಬಿಡ್ಬೇಕು.
ಹಾ
ಆಗ ಹ್ಯಾಸ್ ವಿಶಿಲಾಗ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ.
ಹಾ ಅದೇ ಅದೇ -
ಮತ್ತೆ ಹ್ಯಾಂಡ್ ಬೈ ಹ್ಯಾಂಡ್ ಇನ್ಕ್ರೀಸ್ ಇರುತ್ತೆ.
ಹಾ ಸರಿ ಸರಿ.
ಹ್ಞೂ ಹಬಬ್ಬ ಹಬಬ್ಬ ಅಂದ್ರೂ ನಾವ್ ಒಂದು ನಾಲ್ಕು ವರ್ಷದೊಳಗೆ ಐವತ್ತರು ಮೇಲೆ ದುಡ್ಕೋಬೋದು.
ಹಾ ಹೌದು
ಅದಿಕ್ಕೆ
ಹ್ಮ್ ಸರಿ ತಳಿ ಸ್ವಲ್ಪ ಏನ್ ಮಾಡ್ತತ್ಯ.